ಟ್ರೇಣ ಆರಾಮ್ ಅಲ್ಲಿ ರಿ
ಆರಾಮ್ ನೋಡಪಾಬಿನಿ
ಆರಾಮ್ ಮಾಡ್ರಿ ಅಣ್ಣ ಎಲ್ಲದ್ರೀ
ಏನಲ್ಪಾ ಇಲ್ಲೇ ರ್ ರಾಯಚೂರ.
ಅದ ಚರ್ಂಗಾದರಿ ನಾವು ಇಲ್ಲೇ ಧಾರವಾಡ ರಿ
ಆರಾಮಲ್ಲಾ
ಅಲ್ಲ ಆರಾಮ್ ನೋರಿ
ಹ್ಮ್ ಏನ್ ಚಹಾ ಆಯ್ತಪಾ.
ಚಹಾ ಆಗೇತ್ರಿ ಗುಡಿಗಿ ಬಂದ್ವಿ ಚಹಾ ಮುಗಿಸಿ. ರಾತ್ರಿ ಊಟಕ್ಕೆ ಹೋಗ್ಬೇಕು. ಪಾಂಡ್ರೆ
ಹ್ಮ್ ಹ್ಮ್ ಹ್ಮ್ ಹೆಂಗ ಅದಪ್ಪ ಊಟಾಗಿ ಇಟ್ಟಷ್ಟ
ಹ ಒನ್ ಲೆಕ್ಕ ಕೈತ್ರಿ ಸೋ ತನಂಲ್ಲ ಇ ಕ ಕೆಟ್ಟತಿ. ನ್ನಂಗಲ್ಲ ಒನ್ಲಲೆಕ್ಕ ಕೈರಾರೆ
ಹ್ಮ ಹೊರಗನ್ ತಿಲಕ ಕೊಡ್ಪ ಆರೋಗ್ಯ ಹಾಳ ಮಾಡ್ಕೊಡ್.
ಎಲ್ರಿ ಹೊರ್ಗಲಲ್ತಿಲ್ಲ ಅಲ್ರರಿ
ಸುಮ್ಮ ಅದೇ ಯಾವಾಗ್ ಆದರೂ ರೇ ರಾ
ಹಾ ಅದ್ ಅದ್ ರಿ ಅವರ ನನ್ನ
ಹ್ಮ್ ಮತ್ತ್ ಹೆಂಗ ಈಗ ಸೆಕೆಂಡ್ ಸೇಮ್. ಸೊನ್ಪಾ
ಸೆಕೆಂಡ್ ಸಮ್ರಿ ನಿಮ್ರಿ
ನಾನೋಡಪ್ಪಾ ಈಗ ತರ್ಡ್ ತರ್ಡ್ ಇಯರ್ ಇವತ್ ಮುಗತ ನೋಡ್ ಫೈನಲ್ ತರ್ಡ್ ಇಯರ್ ಮುಗೀತು.
ಹ್ಮ್ ಹ್ಮ್ ಮ್ಯಾಕ್ಸಾಮ್ ಅಲ್ರಿ ಅದ ಇ ಎಕ್ಸಾಮ್ ಅಲ್ಲ ರಿ ನಿಮ್ಮ ಗ್ ಆದರ್
ಆ ಈಗ ಆಯ್ತು ಮುಂದಿನ ವರ್ಷಳು ಎಕ್ಸಾಮ್ ಒಂದ್ ವರ್ಷ ಇಲ್ಲಪ್ಪಾ ಆಯ್ತು ರಾವಗ ಮಾಡ್ಕೊತ ಮುಗಿಯಿತು ಒಂದ್ ವರ್ಷ ಕಳಿಬೇಕೋಣಪಾ.
ಅದ ಅದ ರಿ
ಹ್ಮ ಹ
ಅವನ್ದು ರಾವೇ ಅವ ಫೋರ್ತ್ ರ್ಗ ಇದ್ರಿ ಅಪ್ಪಾ ನಮ್ಮಗೆ ಎಕ್ಸಾಮ್.
ಹ್ಮ್ ನಿಮ್ಗ ಅದ ಸಿಕ್ಸ್ ಡಿನ ಹೆಂಗ ಅದ ಗೊತ್ತು. ಹಾ ಆರಾಮ್ ಅದ ಅಂದ್ರೆ ಸೆಕೆಂಡ್ ಇಯರ್ ಥರ್ಡ್ ಇಯರ್. ನನಗೆ ಬಾಳದ ನೋಡ ಸಬ್ಜೆಕ್ಟ್ ಸೆಕೆಂಡ್ ಇಯರ್ ನೋಡ ಪ್ಪಾ ಅನ್ನೆರಡು ಹನ್ನಣ ಒಮಗೆ
ಹನ್ನೆರಡದವ ರೀ ಮತ್ತುತ್ತೆ ಥರ್ಡ್ ಇಯರ್ ಎಲ್ಲ ಟಫ ಆಗಿ ಕೋರ್ಸ ರಿ ಇಷ್ಟು
ಹ ಟಾಫ ಕೋರ್ಸ್
ಇಷ್ಟು ಅವ್ರಿಗೆ ಹೆಂಗೆ ಫಸ್ಟ್ ಇಯರ್ಗ ಇದ್ರ ನಮ್ಗೆಲ್ಲ ಥರ್ಡ್ ಇಯರ್ರಿಗೆ ಕೊಟ್ಟನ್ ರೀ.
ಹ್ಮ್ ಏನಿಲ್ಲ ಓದ್ಕೋತಿರ್ರುವ ನಂಗೆ ಆ
ಎಲ್ಲೂ ಟಫ್ ಕೋರ್ಸ್ ಆಗ್ಬಿಟ್ಟೆನ್ರಿವು
ಕೆ ಎಲ್ಲಾ ಬೇಸಿಕ್ ಫಸ್ಟ್ ನಿಮ್ಮಗೆ ಹೆಂಗ್ ತಪ್ಪ್. ನ್ ಗೊತ್ತು ಫಿಫ್ ಅಡಿನಾಗ ಸಿಕ್ಸ್ ಅಡನಾಗ ನಿಮ್ಮ ಥರ್ಡ್ ಇಯರ್ ಕೋರ್ಸ್ ಬರೋ ಎಲ್ಲಾ. ಪಸ್ಟ್ ಇಯರ್ ತಂದ್ ಸು ಲಾಸ್ಟ್ ಯಾವ ಇವು ಇವು ರಾಸಾಯನಿಕ . ಮಣ್ಣು ಇದಾದ ಶಾ ಎಸ್ಬಾರ್ ಸರ್ ತೋಗೋತಾರ್ ಅಲ್ಲ ನಮ್ಮಗ.
ಹ ಅದೇ ರೇ ಸಲ್ಫರ್ಟಲ್ಟಿ
ಅ್ರ ಅವೇ ಈಗ ನಾವು ನಾವು ಕಲತ್ತ ನೀವು ಕಲತ್ತ ನೋ ನಾವು ಕಲ್ತ್ ಬರ್ದೆ ಎಕ್ಸಾಮ ನೀವು ಕಲತ್ತ ನೋಡು ಹ್ಯಾಗೆ ನೋಡು.
ಹ್ ಅದ್ ಅದ್ ರೀ
ಅಲ್ಲಿ ಹೆಲ್ಪ್ ಆತ ಯಾಕಂದ್ರೆ ಕಲ್ತಿರ್ತತಿವಿ ಯಾವ್ಯಾವ. ಯಾವ ಮಣ್ಣಾಗ ಏನನ್ ಕ ಯಾವ ಮಣ್ಣಾಗ ಏನನ್ ಕಮ್ಮಿ ಇತ ಅಂತ ಗಟ್ ಇಡಬೋ ನೀವ ಫರ್ಟ್ಸ್ ಇಯರ್ಾಗ ಕಲ್ತಿ ಇರ್ತಿಪ್ಪಫೋರ್ ಇಯರ್ತ ನೆಪಾಗಿಿತ್ತೆ
ಅದ ರಿ ಮತ್ ಅವವ ಒದ್ಬೇಕು
ಯಾವಾಗಾದ್ರೂ ಎಟು ಕೆಲ್ಸ ಮಾಡೋಕಲ್ಪ ಎಟ್ಟೇರಿ
ಅದೇ ಅ ಅದ್ರೀ ರಾಗ ಬೇರ ನಲ್ವತ್ತೈದ್ ದಿನ ಗೊತ್ತಲ್ರಿ ಏನ ಏನ್ ಹೇಳಿಿಲ್ಲ ನಮ್ಗ.
ಈ ಈಗೇ ಏನು ಲಾಸ್ಟ್ಗೆ
ಅದ್ ಅದ್ ರಿ ಮತ್ತೆ ಸೌತ್ ಒಂದ್ ನಮ್ಗೆ ಆಲ್ ಇಂಡಿಯಾ ಟೂರ್ ಇಲ್ಲ ಅಂತಾ ಸೌತ್ ಇರ್ತ ಅಂತಾ ನಿಮ್ದ ಚಛಲೋ ಬಿಡ್ರಿ ಅಲ್ಲ ಆದರೆ ನಿಮ್ದ ಚಛಲೋ ಎಲ್ಲಾ.
ನಮ್ದು ನೋಡಪ್ಪಾ ನಮ್ದು ಇದು ಒಂದ್ ಐತೊ ಈ ವರ್ಷ ಸ್ಟೇಟ್ ಟೂರ್ ಒತ್ತದ ಏನೋ ಆದು ವರ್ಷಡ್ರ ಕ್ಯಾನ್ಸಲ್ ಆಗಯೋತ್ ನಮಗ್ ಎಂಟನೂರು ರು ಬಾರಿ ತೊಗನು ಅದನ್ನು ಹದಿನೈ ದಿನನ ಇತ್ತುದು ಹದಿನೈ ದಿನ ಆಯತತ್ತು. ನಮ್ಸ ನಮ್ ಸುಪರ್ ಸೀನಿಯರ್ೋಗರ್ ಲಾಸ್ಟ
ಹಾ ಹಾ ಹಾ
ರ ಹಂಪಿ ಮೈಸೂರು ಬೆಂಗಗಳೂರು ಎಲ್ಲಾ ವಾರಿ
ಇಲ್ಲ ಸ್ಟೇಟ್ ನ ಹೊಟ್ಟರು ಹ ಹ ಹ ಕಾರ್ತಿಕ ಉಊಟ ಮಾನ ನೋಡ್ರಪ್ಪಾ ಹಾ, ಹಾ
ಮತ್ತಪ್ಪಾ ಎಲ್ಲಾ ಮತ್ತೆ ಹೆಂಗ ಧಾರವಾಡ ನತ್ತದ. ಏನ್ ಮಾಡತನಾ.
ಅವ್ರೀ ಸೆಕಂಡ್ಯರ್ ಅದನಾ ನೋಡ್ರಿ ರಾಯಚೂರುದಗ ಭಗವಂತ ರಾಯ್.
ಹಾ, ಹಾ, ಹಾ ಆನಾ ನಂಬಲ್ಲಿ ಜುನಿಯರ್, ಆನಾ ಜುನಿಯರ್.
ಸರಿ, ಸರಿ ಏನ್ ಮಾಡ್ತನ್ರಿ ಅವ ಅಲ್ಲಿ ಬಾಳ ಮಾಡ್ತ
ಇ ಆ ಇಲ್ಲಿ ಇದು ಆನೋ. ಪ್ಪ ವಿಡಿಯೋ ಅಗ್ರಿ ಲೈಫ್ ಅಂತ ನೋಡು ಪೇಜ. ಇವನೇ ನೋಡ್ಕೊ ನ್ ಎಲ್ಲಾ.
ಏಯ್ ರಡಿಟದಂದ್ರ ಅದ್ಕಬ್ರೆ
ಹಾ ಅದೇ ಎಡಿಟರ್ ವೀಡಿಯೋ ಗೀಡೋ ಬಾರಿ ಇಡ್ ಚಲ ಮಾಡ್ತಾನ.
ಹ ಹಾ ನಮ್ಮ್ ಹಂಗಾರ ಕಳ್ಸ್ಬ್ರೆ ಅವಂಗ.
ಹಾ.
ಇತ್ಲಾಗ ನಾವು ಕಳಸ್ಬೇಕ್ರಿ ಇತ್ಲಗ.
ಹ್ಮ.
ನಾವ್ ಇಲ್ಲ ಕರ್ಕಬೇಕ್ರೀ ಅವ್ ಕರ್ಕೊಂಡು ಸ್ವಲ್ಪ ಎಡಿ ಗಟ್ ಮಾಡಸ್ಬೇಕ್ರೀ.
ಹ್ಮ್ ಎಮ ಎಸ್ ಸಿ, ವಿಮ್ ಎಸ್ಸ, ಮಾಡ್ತಾನೆ ನೋಡು.
ನಮು ಎಮ್ಸಿ ಕಾಲೇಜ್.
ಹ್ಮ್ ನೀವೇಏನ್ ಮಾಡತರಪ್ಪಾ.
ಮತ್ತ್ ರೀ
ಏನಿಲ್ಲಪ್ಪಾ ಹಾ.
ಮಾತಾಡ್ತಿೀರ ನೀ ಇಬ್ಬರು ಹಂಗಾರ ಈಗ. ನಾ ಬೈದಿಲ್ಲ. ಮತ್ತ ಏನ್ ಮಾಡ್ತರಿ.
ಏನಲ್ರಿ.
ಹತ್ರ ಬರ ಎಲ್ಲಾರ, ಅಂತರ ಅದ್ರ ಇಲ್ಲಿ ಎಲ್ಲಾ,
ಏನು. ಗನ್ ಬಾಳಡಿಸ್ಟರ್ಬನ್ಸ್ ಆ
ಅದ ರೀ ಸಾಕಾಗ ಬಿಡತ್ ರೀ ದೋಸ್ರ ಕಾಲಗ. ಬೋದನ್ರಿ ಯಾವಬ್ಬ
ಮಾದನ್ ಇಪ್ಪರ್ ಹೋದ್ರಂಗ. ಹಗ್ಯಾರಪ್ಪಾ ಏನ್ ಮಾಡಪ್ಲ ಯಿಲ್ಲಪ್ಪಾ.
ಹಾ ಬರಿ ಅಲ್ಲ ಧಾರವಾಡಗೆ ಬಂದ ನೋಡ್ರಿ ಅಲ್ಲಿಂತ್ರ ಅಲ್ಲಿ ರೈಚೂರಿಗೆ ಹೋಗದ್ಬ ಬಿಟ್ಟ.
ಹಾ
ಆ ಮಾದನಿಪುರ್ದವ್ ಇಬ್ಬರಿಗಿ ಹ ಅಲ್ಲ ತಗೊಂಡೋ ಹೋಗ್ಬ ಬಿಟ್ಟು ಇಲ್ಲಿ ಧಾರವಾಡಕ ಬಂದನ್ರಿ.
ಹ್ಮ ಮಹಾರಾಷ್ಟ್ರ ಇಲ್ಲಯಕ ಅಲ್ಯಕ ಅವರು ಇಷ್ಟಪ್ಪ ಏನ್ ಮಾಡ್ತಿ.
ಕ್ಕಾರ ಚೋ್ರನ್ನ
ಹ್ಮ್
ಇಲ್ಲಿ ಬಂದಾನ್ರಿ. ವಡಪವು ಬಜಿ. ಈ ತಿನ್ಕಂತ ಅ ಆಡಾಡ್ತನ್ರಿ ಬರೇ ಅಲ್ಲಿ ಊಟ ಮಾಡಲ್ಲ ಏನೀಲ್ಲ.
ಹ ಹ ಹಾಗೆ ನಮ್ಮ್ ಮಂದಿ ಅಕಡೆ ಚಾ ಕುಡದ್ ಚಂತನ ಚಾಕ ಕುಡಿತಾರ. ಚಹಾ ಕುಡಿತಾನ ಅವ್ದ ಇದ ಚೂಡುವ ಗಿಡವ ಒಟ್ಟ.
ಬರೇ ಅವ ಅವ ಅವನ ಬಗಸ್ತಾನರೀ ಚುಡವ. ಪಾವಬಜಿ ಬಜಿ.
ಖಾನ್ ಖನ್ಕಿ ಬರವ ಖನ್ಕಿ ಮಾಡ್ತಾರ ಅವರು. ಹ್ಮ್ ನ
ಬರ್ರ ಬರೇ ಹೋಗ್ಬೇಕರೀ ಅವಗ. ಮತ್ತೆನಂತಿರಿ. ಎಕ್ಸಾಮ್ ಎಲ್ಲ ಹೆಂಗಯ್ಯ ಎಕ್ಸಾಮ್ ಎಲ್ಲ ಹೆಂಗ ಆದುರಿ. ಹಾ ಎಷ್ಟ ಹದಮೂರ ಸಬ್ಜೆಕ್ಟ್ ಇದ್ದು ಅಂತಲ್ರಿ.
ಹ್ಮ್ ಹದಿಮೂರು ಹದಿಮೂರು ಎಕ್ಸ್ಟ್ರಾನಲ್ ಇದು.
ನಿಮ್ ರಾಯಚೂರ್ದ ಅಷ್ಟ ಮುಗ್ದ ನೋಡ್ರಿ ಎಸ್ಟ್ರನಲ್ ತಡೆರ್ದಾರ ನಮ್ಮು ಇನ್ನ ಮುಗ್ದಿಲ್ಲ.
ಹ್ಮ್ ಅವು ಯುನಿವರ್ಸಿಟಿ ಇದು ವಿಶ್ವವಿದ್ಯಾಲಯ ಮ್ಯಾಲ ಹೋತವ ಎಷ್ಟೋವರ್ಷ
ನಮ್ಮು ಹೀನ ಈಗ ಸ್ಟಾರ್ಟ್ ಆಗಿ ಯಾಡ್ ಸ್ಟಾರ್ಟ್ ಆಗ್ಯಾವ್ರಿ ಇನ್ನ ಹನ್ನೊಂದ ಅವರಿ ಅವರು ಹೀನ ಹನ್ನೊಂದ್ ದಿನ ಹೀನ ಹನ್ನೊಂದ ದಿನ ಬೇಕ್ರೀ ಅವ್ರಿಗಿ. ಕಂಪ್ಲಿಟ್ ಆಬೇಕ ಆದ್ರ.
ಹ್ಮ್ ಹ್ಮ್ ಹ್ಮ್
ಆದ್ರ ರಾವೇ ನಿಮ್ ನೀವ ಜಲ್ದಿ ಹೋಕಿರ ಅನ್ಸತ್ರಿ.
ಜಲ್ದಿ ಹೋಗಿ ಜಲ್ದಿ ಬರ್ತೀವಿ. ಅಂದ್ರ ಹ ಈ ಹ್ವಾದರ್ಷ. ಮೈಲಾಪುರ ಬಂಡೆ ಬೊಮ್ಮನಳ್ಳಿ ಹಾಕಿರು.
ಹಾ ಹಾ
ಈ ಸಲ ಎಲ್ಲ ದೇವದುರ್ ದೇವದುರ್ಗ ಕೇಳಿವ ಸಲ ದೇವದುರ್ಗ.
ಹ್ಮ್ ಹ್ಮ್
ಮತ್ತ ಈ ಕಡೆ ಯಾದ್ಗಿರಿ ಪಕ್ಕ ಇದು ಇದು ಬರುತ್ತ ಸೋಮನಹಳ್ಳಿ ಬರುತ್ತ ಅಲ್ಲಿಕೂ ಕೇಳಿವಿ.
ಅಲ್ಲೇ ತೋಬೇಕಿಲ್ರಿ ಮೈಲಾರ ದೇವ್ರ ಐತಲ್ರರಿ.
ಮೈಲಾಪೂರ.
ಹಾ ಮ್ಯಾಲೆ ತೋಬೇಕಿಲ್ರಿ ಮತ್ತ.
ಇಲ್ಲ ಅವು ಸರ್ಗಳ ತರ ಯಾರಾರ ಸರ್ ಹಳಿ ಸರ ಶಾಮ್ರ ಸರ್ ಇದ್ರ ಹೂಯ್ತಾರ ಅಲ್ಲೆ. ಇಲ್ಲ. ಲ್ಲ ಬ್ಯಾರೆ ಸೋರ್ಗೋಳಂದ್ರ ಬ್ಯಾರೆ ಕಡೆ ಹಾಕೊತರ.
ಓಹೋ ಹಂಗೈತನ್ರೀ ಅದ.
ಸರಗೋಳ ಮೇಲೆ ಇರ್ತದ.
ಹಾ ಹಾ ಹಾ
ಅದೇ ಹಸರು ಇದ್ದಲ್ಲಿ ಹೋಗಪಾ ಎಲ್ಲಾ ರೈತರ ಸಂಪರ್ಕ ಸಣ್ಣ ರೈತರ ನಮ್ದು ಎಲ್ಲ ನೋ ಹ ಬಂದ್ ಈ ಬಂದಿ ಕ ಇಲ್ಲ ಇಲ್ಲ ಹೆಂಗ ಇರ್ಬ ಊರ ಹೆಂಗಿರ್ಬೇಕಂದ್ರೆ ಚೋರ್ಸ ನಾವು ಹೋದಿವ ಅಂದ್ರ ಇದು ಮಾಡ್ಬೇಕು ನಾವ ಬಂದಾರಪ್ಪ ಪಪ್ಪಾ ಕಲಲಾ ಬಂದಾರಪ್ಪಾ ಅಂತ
ಅದ ರೀ ಅದ ರೀ ಕಲೀಲಾಕ್ ಬಂದಾರ ಅಂತ ಹೇಳಿ ಹಾಚೆಗೆತ್ತರಿ ಒಂದ ಯಾದ ರ ಒಂದ ನೆಗಡಿರಿ ಅಮ್ಮರು ಚಲೋರ ಮನಿ ಇಡ್ರಿ ಹಂಗ ಊಟ ಆಗಿಟ್ಟ ಎಲ್ಲ ಚಲೋ ಸಿಗುತ್ತ. ಪರ್ಚೆ ಮಡಿಕೇರಿ ಹ ಎಲ್ಲರು ಬಾಳ ಮಂದಿ ಪರಿಚಯ ಮಾಡ್ಕರಿ
ಅದೇ ಇಲ್ಲ ನಮ್ಗ್ ಎಸ್ತ ಅರ್ಧ ಊರಿಗೆ ಪರಿಚಯ ಮಾಡಕೊಬಕ
ಎಷ್ಟು ಎಷ್ಟ್ ಮಂದಿ ಪರಿಚಯ ಆಗತ್ತತ್ ಅಷ್ಟ್ ಮಂದಿ ಪರಿಚಯ ಮಾಡ್ಕೇರಿ ಅಂದ್ರ. ತಿಂತಿರಲ್ರಿ ಏನು ಬೇಕಂದ್ರೆ
ಹ್ಮ್ ಏನ್ ರಾತ್ರಿ ಟ ಆದ್ರು ಯಾರೇ ಬಂದರು ಹ್ಮ್ ಹ್ಮ್ ಹ್ಮ್ ಮತ್ತ ಹೆಂಗಪ್ಪ ಊರ್ ಬಿಟ್ಟ ಹೋಗದ ಮತ್ತು
ಅದ ರೀ ಮತ್ತ ದವಾಖಾನಿ ದಿವಾಕಾನೆ ಬೇಕಾಗಿರ್ತವು ಗಾಡಿ ಏನ್ರ ಬೇಕಾಗಿರ್ತಾವ ಮತ್ತೆ ಹೆಂಗ ಏನ್ರ ಬೇಕಾಗಿರ್ತವ ರ ವಟ್ಟ ಏನ್ರ ಊರ್ ಬಿಟ್ಟ ಹೋಗೇದ ಅಂದ್ರೆ ಏನೋ ಒಂದ ಬೇಕು
ಹ್ಮ್
ಅದಕ್ಕೆ ನೋಡ್ರಿ
ಮತ್ತ
ಮತಏನ ಇಲ್ನೋಡ್ರಿ ನೀವು ಹೇಳಬೇಕು
ಏನ ಇಲ್ಪಾ ನೀವ ಹೇಳ್ಬೇಕು ಅದೇಂಗ ನ ನಿಮ್ ಚಲ ನೋಡದ ಅಪ್ಪ ಗ ಅಲ್ಲಿ ಓದ ಹೆಂಗ್ ಧಾರ್ವಾಡ್ ಹೆಂಗ ಅದ
ಏ್ ಎಲ್ಲ ನೇಚರ್ ಗೇಚರ್ ಚಲೋ ಐತ್ರಿ ಇಲ್ಲಿ ಎಲ್ಲ ಚಲೋ ಐತ್ರಿ
ಹ್ಮ್ ಮತ್ತೆ ಹೆಗ
ಗಿಡ ಮರಗಳು ಎಲ್ಲಾ ಚೆನ್ನಾಗಿದ್ದಾವೆ ಗಿಡ ಮರಗಳಲ್ಲಿ
ಹ್ಮ್
ಮತ್ತೇನ್ರೀ ನಿಮ್ ಕಡೆ ಎಲ್ಲಾ ಗಿಡ ಯಾವ್ಯಾವ ಗಿಡ ಅದಾವ್ರೀ ನಮ್ ಕಡೆ ಅನ್ರಿ ಬೇನ್ ಗಿಡ ಯವ ಯಕ್ಕಿ ಗಿಡ
ಹ್ಮ
ಬಿಲ್ಪತ್ರಿ ಗಿಡ ಗೊಬ್ಬರಿ ಗಿಡ ಬಾರಿ ಗಿಡ ತೆಂಗಿನ ಗಿಡ ಮಾವಿನಕಾಯಿ ಗಿಡ ಬಾಳ ಬಿಟ್ಟಿದರು ಮಾನ್ಕಾಯ ಬಾಳ ತಿಂದ್ವಿ ನೋಡಿ ಸ ಬ
ಹ್ಮ್ ನಿಂಬಲ್ಲಿ
ಬಾಜು ಒಂದು ಆರ್ಕೆಡ್ ಐತೆ ರೀ
ಹ್ಮ್
ಯಾರ ಕೇಳ್ತಿದ್ದಲ್ರರಿ ಸುಮ್ನೆ ಹರ್ಕಂದ್ ಹರ್ಕಂದ ತಿಂದ್ ಬಿಟ್ಟವ್ರಿ
ಹ್ಮ್
ನಿಮ್ದೇನ್ರೀ ನಿಮ್ದ ಹೆಂಗ ಅದಾವೆಲ್ಲ
ನಮ್ದೇನಪ್ಪಾ ಗಾಮ ಅಷ್ ಗಿಡಗೋಳೆಲ್ಲ ಅಂದ್ರ ಇವ ಳದ ಅಂದರ ಏನ್ ಇ ಒ ಕಮರ್ಷಿಯಲ್ ವ ಇದು ಮಾಡ ರೈತ್ರು ಬೆಳೆವು
ಹಾ ಹಾ
ಹತ್ತೀ ಕೊಡ್ಲಿ ಈಗ ಕಲ್ಯಾಣ ಕರ್ನಾಟಕ ಏನ್ ಬೆಳಿತ್ತಿವೋ ಅವು ಬೆಳಿಬೇಕು ಈ ಸಲ ನಾವು ಹಾ ಹತ್ತಿ ತೊಗರಿ ಕಡಲಿ ಜ ಜ್ವಾಳಾ ಗೋದಿ ಮೆಕ್ಕಿತೇನಿ ಅವೇ ಬೆಳಿತ ನಿಮ್ ಕಡೆ ಇದು ಬೆಳೆಲ್ಲ ಅಪ್ಪ ಸಾಸಿವೆ ಬೆಳೆ ನಿಂಬಲ್ಲಿ ಧಾರ್ವಾಡ ಹತ್ತಲ್ಲ ಎಲ್ಲಾ ಕರಿಮಣ್ಣು
ಅದ್ರೇ ಎಲ್ಲಾ ಇಲ್ಲಿ ಹಂಗ ಅವ್ನು ಬೆಳಿತಾರೀ ಅರ ಫಸ್ಟ್ ಇಯರ್ ಫಸ್ಟ್ ಇಯರ್ ಸ್ಪೀಡ್ ಎಕ್ಸ್ಪೆರಿಮೆಂಟ್ ಭಾಳ ಮಾಡಿಸ್ಬಿಟ್ರಿ ನಮ್ಮ ಕೈಲೆ
ತಿ ಮಾಡಸ್ತಾರೋಪಾ
ಫೀಲ್ಡ್ ಲಕ್ಸ್ಮಂಡನಾಗ ಎಲ್ಲಾ ಜೀವ ಹೊಡದ್ರ ನಮ್ದ
ಹ್ಮ್ ನೇನ್ ಎಷ್ಟು ಎಲ್ಲಾ ಸಾಲಗ ಏನೇನ್ ಬಿತ್ತಿದ್ರಪ್ಪಾ
ನಾವ್ ರೀ ಮೇಜು ಸುರ್ಪಾನ
ಇದ ಬಿಚ್ಚಿದ್ರೆ ಮತ್ತ ಹೊಳ್ಳೆ ಸಣ್ಣಂಪ ಸಣ್ಣ ಪ ಹೊಳ್ಳೆ ನಮ್ಮ ಕೈಲಿ ಹಾಕಿಸಿ ಅದನ್ನ ಟ್ಯಾಕ್ಟರ್ ಓಡಸ್ಬೇಕ್ರಿ ಇವ್ರ ನಮ್ಮ ಕೈಲ್ಲಿ ಕೊಯಿಸಿ ಅಲ್ಲೇ ಬಿಡಿಸೀ ಮತ್ ಆಮೇಲೆ ಟ್ಯಾಕ್ಟ್ರಲ್ ಅಲ್ರೀ ಇದು ರೀ ಸಣಂಪ್ರೀ
ಅಂದ್ರೇನು
ಕೊಯ್ದ್ರೀ ಅದು ಏನ ಇದನ್ನ ಹಾಕ್ತಲ್ರಿ ಪೌಡ್ರ ಕ್ರಾಪಿಗೆ ಗೊಬ್ಬರ ಹಾಕ ಹಾಕ್ತಾರಲ್ರೀ
ಪೌಡರ್ ಕ್ರಾಪ್
ಹೊಲ್ದ ಹಾಕ್ತಾರೋಡ್ರಿ. ಅದ್ನ ಹಾಕಿ, ರೋಟರ್ ಹೊಡಿತಾರ ನೋಡ್ರಿ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹಾ ಆಯ್ತು. ತೋಪಾ ಆರಾಮಲ್ಪಾ ಆರಾಮರು.
ಹಾ ಮತ್ ಹಸ್ತೀನಿ ತರ್ತನ್ ತೋರಿ ಮಾತ್ಸ್ತೀನಿ.